ಹಲೋ ಹನ್ ಆರಾಮಾ ಹಾ ಆರಾಮ್ಪ ನೇರಾಮಾ ಹ್ಮ ಏನಿಲ್ಲಪ್ಪ ಸುಮರಗಡೆ ಕುಂತಿದ್ದ ಹಬ ಅದಏನ್ ಬರ್ದಿಲ್ಲಪ್ಪಾ ಸ್ವಪ ಕೆಲ್ಸಿತ್ತ ಅದಕ್ಕೆ ಸ ಊಟ ಮಾಡಿ ಎಷ್ಟು ಕುಂತತಿದ್ದ ನಿಂದ ಆಯ್ತಾ ಊಟ
ಇನ ಎಲ್ಲಾ ಮಾಡಬೇಕ
ಹೌದಾ ಹ್ಮ ಏನ್ ಮಾಡೋಡ ಉಂಂತ ಊಟ
ಊಟ ಆಗಲಿನ
ಹ್ಮ್ ಯದಿಗ
ಮನಿವರಾಗಿದ್ದೆ
ಹೌದಾ
ಹ್ಮ್
ಕಾಲಜಿಗೆಲ ದವಲ್ಲ ಯಾಕ ಹೌದಾ
ಹಾ
ಹಾ ಹಾ ಹಾ ಮತ್ತೆ ಓದಕಿಲ್ಲ ಸುಮ್ಮನೆ ಆಕ್ಬಿಟ್ಟೆ ಹ
ನೀನು
ಹ ನಾವು ಹೋಗಿದೀವಪ್ಪ ಕಾಲೇಜಿಗೆ
ಹಾ
ಹ್ಮ್ ಹೋಗದು
ಏನನ್ ಹೇಳಿದ್ರಪ್ಪ
ಏನಲ್ಲ ಬೆಳಿಗ್ಗೆ ಹೋದ್ವಿ ಒಂಬತ್ತು ಗಂಟೆಗೆ ಹೊರಗಡೆ ನಿಂತೀವಿ ಕಾಲೇಜ್ ಸ್ವಲ್ಪ ಲೇಟ್ ಆಗಿತ್ತ ಟೈಮಿಂಗ್ ಆಗಿತ್ತು
ಹಾ
ಅದಕ್ಕೆ ಹೊರಗಡೆ ಹಾಕಿದ್ರ ಮೇಡಮ್
ಹ್ಮ್
ಹ್ಮ್ ಅಲ್ಲೇ ನಿಂತು ಒಂದು ಕ್ಲಸ್ ಒನ್ ಅವರ್ ಆಮೇಲೆ ಸರ್ ತಗೊಂಡ್ರು ಕಮ್ಯುನಿಟಿ ಟ ಸಾರಾ ನಮ್ಮ ಗುರುನಾಥ
ಹಾ ಹಾ
ತಗೊಂಡರು ಅದಕ್ಕೆ ಅವರು ತಗೊಂಡ್ಮೇಲೆ ಒಂದಿಷ್ಟ ಕ್ವಶನ್ ಕೇಳಿದ್ರರು ಹ ಹೇಳಿಲ್ಲ ಎಲ್ಲಾರ ಹೊಡದ್ರ ಬಯಸಿಗ ಹ್ ಆಯತಾ ಆಮೇಲೆ ಓದ್ರ ಅವರು ಒದೇಸ ನಾವನು ಸ್ವಲ್ಪ ಹೊಸ ಇದು ಕಂಪ್ಯೂಟರ್ ಕಟ್ಟಿದ್ವಿ ಅದಕ್ಕ ಕಂಪ್ಯೂಟರ್ ಎಕ್ಸಾಮ ಇತ್ತು ಅಕ್ಕಡೆ ಓದಿ ಅದು ಎಕ್ಸಾಮ್ ಬರಯ ಹೋಗು ಅಕಡೆ ಲೇಟ್ ಆಯ್ತ್ ನಮಗೆ ಬರಲಲ್ಲ ರಿಟರ್ನ್ ಕ್ಲಾಸಿಗೆ ಹ್ಮ್ ಮತ್ತೆ ಯಾಕ್ ಬಂದಿಲ್ಲ ಕಾಲೇಜಿಗೆ
ಹ
ಹೌದಾ
ಹ್ಮ
ಹ್ಮ್ ಮತ್ತ ಅಮೌಂಟ್ ಕಲೆಕ್ಟ್ ಮಾಡಲ್ಲ ಎಲ್ಲ ಪಾರ್ಟಿ ಇಟ್ಟ ಹಂಬ್ರಿ ಪಾರ್ಟಿ ಮಾಡಮ್ಮ ಏ ಭಳ ದಿವ್ಸ ಆಯತ ಪಾರ್ಟಿ ಎಲ್ಲ ಏನ್
ಹ್ಮ ಓಮ್ರಂತು ಓಮ್ರಂತು
ಹೌದಾ ನಾಳೆ ಹೋಮ್ರ ನಡಿದ ಹನ್ ರಿ
ನಾಳೆ ಹೋಗಂಬರ್ತ ಎಸ್ ಎಸ್
ಮತ್ತು ನೋಡ್ರಿ ಎಷ್ಟಷ್ಟ ಬಿದ್ದಷ್ಟು ಬಂದಷ್ಟು ಹಾಕೇಬೇಕಪ್ಪಾ ಎಂಜಾಯ್ ಮಾಡ್ಬೇಕು ಅಷ್ಟು ಇಷ್ಟ ಅಂತ ಅಷ್ಟೆ ಆಗ್ಬೇಕಂತ ಏನಿರಲ್ಲ
ಹ್ಮ್
ಒಬ್ರಿಗೆ ಹೆಚ್ಕೊಂಡ್ ಬರ್ತಿರ್ತ ಹಾಕೇಳ್ಬೇಕು
ಹೌದ
ಏನೇನು ವಯ್ಯಮ್ರಿ
ಏನ್ ಚಿಕನ್ ಚಿಕನ್ ಏನನ್ಬೇಕು ಚಿಕನ್ ಎರಡ್ ಎರಡು ಮೂರ್ ಕೆಜಿ ಚಿಕನ್ ದ್ಬೇಕು
ಹ್ಮ್
ಒಂದಿಷ್ಟು ಶವನಪ್ಪ ಮಾದಗಜ ಏನ ಹೊಯಬೇಕು ಮತ್ತೆ ರೊಟ್ಟಿ ಮತ್ತೆ ಚಿಕನ್ ಏನ್ ಅನ್ಬೇಕು ಮೆಟ್ರಲ್ಲ ರೈಸ್ ಎಲ್ಲ ಒಯ್ಬೇಕಪ್ಪ
ಹೌದ
ಹ್ಮ್ ಮತ್ತೆ ನಡುವದಪ್ಪಾ
ಮತ್ತೆ ಏನಿಲೋ
ಹ್ಮ ಏನ್ ಫ್ರೈದನ್ ಅಚಿದ್ದ್ ನನ್ ಫೋನ್
ಇಲ್ಲ
ಹಚಲ್ಲ ಹ ಹಾ ಹಾ
ಅವನ್ ಏನ್ ಮಾಡಗತ್ತನ್ ಬಾಬಿ ಹ್ಮ ಬಾಬಿ ಏನ್ ಮಾಡತ್ತ ಹ
ಬಾಬೂ ಏನೋ ಅದು ಪಬ್ಜಿ ಹಡ್ಕೊಂಡ ಕುೂಂತಾನಪ್ಪ
ಹೌದ
ಹ್ಮ್
ಇರು ಅಂಗೆ ಒಂದ್ ನಿಮಿಷ ಅಂಗೆ ಲೈನ್ನಾಗ
ಯಾಕ ಯಾರೇಏನ್ ಮಾಡಿ ಫೋನ್ ಮಾಡ ಫೋನ್ ಬರ್ತಿದ್ಯಾ
ಇರು ಕೊಡ್ತೀನಿ ಇರು ಮತ್ತೆ
ಮತ್ತೇನಲ್ಲಪ್ಪಾ ಏನ ಮನೆ ಇ ಹೊಲ್ದಾಗ ಏನ ಏನ ಹಾಕಿರಿ
ಹೊಲ್ದಗ ಹ ಈ ಸಾರಿ ಗತ್ತಕೈತಿವಿ ದಿನ ಜರದ ಏನಪ್ಪಾ ಏನಂತಾರ ಅಲ್ಲ ಹ ಚಂಗಲ್ಲ ಹ ಏನಂತಾರ ಗೋಪ್ಯ ಇಲ್ಲ ಯಕಡೆ ಹೋಗ್ಯನ ಗೋಪೆ ಇಲ್ಲತ್ತಕಡೆ ಹೋಗ್ಯನ ವಷ ತುಂಬ ಹೋಗದ ಅಂತ ಹೇಳಿ ಹೌದಾ
ಇ ಬಂದಂದ್ರೆ ಹೇಳನ್ ತಿಂತು ಹಾ ಹೇಳನ್ ತಿಂತು
ಹಾ ಹೆಂಗ್ ನಡ್ದ ಸ್ಟಡೀಸ್
ಅ ಏನ್ ಇಲ್ಲಪ್ಪಾ ಏನ್ ಸ್ಟಡೀಸ್ ಎಲ್ಲಾ ಎಕ್ಸಾಮ್ ಟೈಮಗೆ ಅಷ್ಟೇ ನಮ್ದು ಏನಿದ್ರು
ಹ್ಮ
ಹ್ಮ್ ನೀವಗೆನಲ್ಲೋಗುವ ಹಾಂ ಅಷ್ಟೆ ನಿಮ್ಮಂಗೆ ಎಲ್ಲ ಟಾಪರ್ ಅಲ್ಲ ತಗೋ ಡೈಲಿ ಓದಿ
ಹ್ಮ್ ನಾವ್ ಹೋದತ್ತರ್ ಹೆಂಗಗೆ ಯಾಕಿರ್ತಿತ್ತು ನೀ
ಹೌದೌದು ಏನ್ ಪೂರಾ ಎಲಕ ಎಲ್ಲಿ ಎಲ್ಲಿ ಇರ್ತಿದೆ
ಹಾ
ನೀವು ಓದಂಗಿದ್ರ ಮತ್ತೆ ಎಲ್ಲ ಹಂಗ ಹಂಗಂತ ಹಾ ಹಾ ಮತ್ತ ಓದ್ಬೇಕಿಲ್ಲ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ
ವಿಚಾರ ಮಾಡ್ ನೋಡ್ ತಂದ
ಹ್ಮ್ ಹಂಗ ಆಬಿಟ ಸುಮ್ ಬಂದಿಲ್ಲಿ ಸಿಗಾಕಂಡ್ ಹಂಗ ಆದ ಕಾಲೇಜಿಗ
ಹ್ಮ್
ಹ್ಮ್
ಇವ ತ ಆಸ್ಮಿನಕ ಮತಣ ಬಂದು ತಲೆ ಅಪ್ಪ ಮಾಡಿದ್ ಆ ಕಡೆ
ಏನ್ ಮೇಡ ಏನ್ ಹೇಳಿ ಏನ್ ಲೆಸನ್ ಹೇಳಿದ್ರ ಏನು ಕಷನ್ ಕೇಳ ಯಕ ಯಕ
ಪ್ರೊನೌಸಿಯೇನ್ ಮಾಡಕ ಬರ್ಲಿಲ್ಲ ಅವವು ಗಬುಕ್ ಬೈದ್ ಬಿಟ್ರಾಕ
ಹೌದಾ ಅವೆಲ್ಲ ಲಾಂಗ್ ಇರ್ತಪ ನಮ್ಗ ಏನ ಡೇಲಿ ಓದಿದ್ರ ಏನ ನಾವು ಯಾವಾಗ ಒಂದ್ಸತಿ ಕೇಳ್ತೀವಿ ಅದೇ ಸಡನ್ನ ಅ ಟೈಮಿಗೆ ಕೇಳಿ ಬಿಡ್ತಾರೆ ಹ ಪ್ರನೋಟೆಯೇಷಮ್ ನ್ ಜಲ್ದಿ ಬರ ನ ಮಗ
ಹ್ಮ್
ಅದೇ ಇದದಕ್ಕೆ ನಾವು ಅವಕ ಆನ್ಸರ್ ಕೇಳಾಗ ಕ್ವಶನ್ ಕೇಳಿದ ನಾ್ ಆನ್ಸರ್ ಇದ ಹೇಳಾರ ಅಂದ್ರೆ ಮತ್ತೆ ಇದಕ್ಕೆ ನೋಡ ಪ್ರೊಂಟೇಷನ್ ಬರಲ್ಲ ಮತ್ತ ಎಲ್ಲಿ ಮರ್ಯಾದೆ ಕಮ್ಮಿ ಆಗತ್ತ ಅಂತೇಳನೆ ಅದಕ್ಕೆ ಆನ್ಸರ್ ಹೇಳಕ್ಗಲ್ಲ ಬೈದ್ರ ಬೈ ಇಲಿ ಅಂತ ಎರಡು ಮಾತಿನ ಹೆಚ್ಚುಗ ಬಯಸಬಹುದು ಅದಕ್ಕೆ ನಾನ್ ಜಾಸ್ತಿ ಕೇಳಕ್ಕೆ ಹೋಗಲ್ಲ ನಾನು ಸುಮ್ಮನೆ ನಿಂತು ಬಿಡ್ತೀನಿ
ಹ್ಮ್ ಅದ್ರಾಗ ಸಡನ್ಲಿ ಕೇಳಿ ಬಿಡ್ತಲ್ಲ ಇದ್ನ್ರಷ
ಹ್ಮ್ ಏನಾವ ಒಂದು ಬರ್ಕೊ ಕುಂತರ್ತ್ತ ಏ ಮಾಡ್ಕೊಂಡಂತಿರುತ್ತೆ ಅದೇ ಟೈಮಗ ಆಯ ಕ ಕೇಳಿ ಬಿತಳದ್ದಿದ್ದ ಅನ್ಸ ಎಲ್ಲ ಚಲಾಗಿಂದು ಹೋಗಿ ಬಿಡ್ವವು
ಹ್ಮ್
ಕ್ವನ್ ನಮ ಕೇಳಿದ್ದ ಇ
ಏನ್ ಕೇಳಿಲ್ಲ
ಹೌದಾ
ಹ್ಮ್
ಎಲ್ಲಿಗೋಯಿದ್ರ
ಹಾ ಇವತ್ತ ಇದು ಎಕ್ಸಾಮ್ ಕಂಪ್ಯೂಟರ್ ಎಕ್ಸಾಮ್ ಬರಕ್ ಹಯವಿ ಹ್ಮ ಎಸಾಮ ಬರೆ ಕೊಗಿದೆ ಹ್ಮ್ ಬರದ್ ಬಂದಿವವಿ ಸ್ವಲ್ಪ ಡೇಟ್ ಆಯ್ತಪ್ಪಾ ಅದು ಅಲ್ಲಿ ಅಮೌಂಟ್ ಕಟ್ಬೇಕಿತ್ತು ಅವ್ರು ನೋಡಿದ್ರೆ ಇಲ್ಲ ನಮ್ಮಲ್ಲಿ ಫೋನ್ ಪೇ ಇಲ್ಲ ಹೋಗಿ ನೀವೇ ಕ್ಯಾಶ್ ತಗೊಂಬರಿ ಹೆ್ಯಾಂಗ ಅಂತೇಳಿ ಹಫ್ ಆನ್ ಅವರ್ ಅಲ್ಲೇ ಲೇಟ್ ಆಯ್ತು ಇಲ್ಲಂದೆ ಒಂದು ಗಂಟಿ ಒಂದ ಎರಡವರೆಗೆ ಬರ್ತೀವಿ ಅವಾಗ
ಹ್ಮ್ ಎಷ್ಟೊತ್ತಿಗೆ ಕೊಟ್ರಿ ಪಫೈಜಾ ಗಾಡಿ ತಂದು
ಹ ಒಂದುವರೆ ಆಗಿತ್ತು ಒಂದ್ ಗಂಟೆ ಆಗಿತ್ತು
ಒಂದು ಗಂಟೆ
ಹ್ಮ್
ಹ್ಮ್ ಹ್ಮ್
ಒಂದು ಗಂಟೆ ಆಗಿತ್ತು ನಾನು ಅಲ್ಲೇ ಕೂಂತಿದ್ದೆ ಮತ್ತು ಇವರುೂ ನಮಾಜಗಏನು ಹೋಗಿ ಬಂದರು
ಹಾ ಹಾ್ ಹ್ಮ್
ಹ್ಮ ಅದಕ್ಕೆ ಅ ನವಾಜ್ ಮುಷನ್ ಬಂದ್ಮೇಲೆ ನಾಲ್ಕ ನಾಲ್ಕಾ ಮಂದಿ
ಹ್ಮ್ ಹ್ಮ್
ಸರಿ ಏನಪ್ಪಾ ಇನ್ನೊಂದು ಹೊಸ ಕಾಲೇಜ ತೆಗಿತಾರಾಂತ್ ಅಂತ ನಮ್ಮೂಊರ್ ಸೈಡ್ ದೇವದುರ್ಗ ಕಡೆ
ಹೌದಾ
ಹಾ ನಮ್ಗೆ ಅದೇ ನಾವು ಮಧ್ಯಾಹ್ನ ಅಲ್ಲೇ ಕುಂತಿತಿದ್ನಲ್ಲ
ಹ್ಮ್
ಹ ಅದಕ್ಕೆ ಹೇಳ ಕುಂತಿದ್ದ ಕಡೆ ಇನ್ನೊಂದು ಕರೆಜ್ ತೆಗಬೇಕ ನೋಡವಪ್ಪಾ ನಿಮ್ಮ ಸೈಡ್ ಮಾತ್ ನಡದದ ಹಂತಂದರು
ಹ್ಮ್
ತೈಯ ತೆಗತಿರ ಸರ್ ಇವಾಗೆಲ್ಲ ಬಾಳ ಖರ್ಚಾಗುತ್ತೆ ಲ್ರಿ ಮತ್ತೆಲ್ಲ ಓ ಕೆ ಸಿ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ ಬರ್ಬೇಕಲ್ರರಿ ಮತ್ತ ಲೇಟ್ ಆಗತ್ತರಿ ಮತ್ತ ಹಂಗಂತಂದೆ ಎಲ್ಲಾ ರಿಜಿಸ್ಟ್ರೇಷನ್ ನಮ್ದ ಬರಲ್ಲ ಈ ಕಾಲೇಜ್ಗೆ ಬಾಳ ಒದ್ದ್ಯಾಡವಿ ಮಾಡಸ್ಬೇಕಂತ
ಹ್ಮ್
ಅದು ಇಕ್ಕನ ಫಸ್ಟ್ ಇದು ಆಯಲ್ಲ ನಮ್ಮ ಅ ನಮ್ಮ್ ಮೂಊರಲ್ಲಿಬಸವ ಕಾಲದ ಅಂತ ಐತದ ಮೆಡಿಕಲ್ ಕಾಲೇಜ್ ಅದನು ಅವ್ರು ಯಾರು ಸರ್ ಏನ್ ನಡ್ಸಂಗಿಲ್ಲ ಅಂತ ಸಾ ಕೈದೆ ನೀವ ನಸೊಂಡ ಹೋಗ್ರಿ ಹಂಗ ಅಂತ ಹೇಳಿದ
ಓ ಹೋ ಹಾ
ಅಕೆ ನಮ್ಮ ಅಣ್ಣನೂ ಪರಿಚಯ ಇದರು ನಮ್ಮ ಅಣ್ಣಾಗ ಇವ್ರೇಏನು ಮಾತಾಡಿ ಕೆಸ ಹೂ ಅಂತ ಅಂದಾರಂತ ಎಲ್ಲ ಬಿಲ್ಡಿಂಗ್ ಎಲ್ಲ ಹ್ಮ ಎಲ್ಲ ಬಿಲ್ಡಿಂಗ್ ಗಿಡಿಂಗ ಎಲ್ಲ ಹೋಗಿ ಇದ್ದಾರೆ ಬಟ್ ಇವರು ಅೇ ನಡ್ಸ್ ಹವರ ಅಷ್ಟೇ ಇವರು
ಹಾ ಹೆಸರು ಕಾಲೇಜ್ದ
ಎಲ್ಲ ಅದಕ್ಕೆ ನನ್ಗ್ ಹೇಳ ಕುಂತಿದ್ದ ನೀನು ಸ್ವಲ್ಪ ಬಂದ್ರೆ ಚಲೋಕತ್ತಪ್ಪ ಅಲ್ಲಿ ಸ್ಟಾಫ್ಗೆ ಸ ಯಾರ್ದಿದ್ದಲ್ಲ ನೀನು ಎಲ್ಲಾ ನೋಡ್ಕೊಂಡ್ ಹೋದ್ರೆ ಅಲ್ಲಿ ಅಲ್ಲಿ ಇದ್ರೆ ಚಲ ಆಗ್ತಿತ್ತುಂಗ ಅಂತ ಹೇಳಕ ಕುಂತಿದ್ ನ
ಹ್ಮ್
ಸರ್ ನಮ್ಮದೇ ಕಾಲೇದಾದ್ಮೇಲೆ ಮತ್ತೆೆ ನಾವು ಬರಲ್ಲ ಅಂತ ಹೇಬೇಕ್ರೆ ಬರ್ತೀವ್ರೀ ಅಂತಂದೆ ನಾನು
ಹ್ಮ್
ಎಲ್ಲ ಅಲ್ಲೇನು ಭಾಳ ಡೆವಲಪ್ ಮಾಡ್ತಾರ ಪ ಎ ಸತಿ ಏನ್ ಪೂರ ಕಾಗ ಸಿಗಂಗಗೆಲ್ಲ ಇವರು ಹ್ಮ್ ಇಲ್ಲಿ ಬಿಬಿ ಸೂಲ್ ಅಂತ ತಗದಾರ ಹನ್ನೆರಡ್ ಸಾವಿರನ್ ಏಳ್ ಸಾವಿರ ಅಂತ ಏಳ್ ಸಾವಿ ಏನ್ ಹನ್ನೆರಡ್ ಸಾವಿರ ಆದದ
ಹಾ ರೈಟ್ ಹನ್ನೊಂದ ಸಾವಿರ
ಹನ್ನೊಂದು ಸಾವಿರ ಅದು ಹದಿನೈದು ಸಾವಿರ ಅಂದಿರ್ತಾರ ಒಂದು ಮೂರು ಸಾವಿರ ಬಿಟ್ಟಿರ್ತಾರಾ
ಹ್ಮ್
ಹ್ಮ್ ನನ್ಸಾರ ಏ ನ ಬೇಬಿ ಸ್ಕೂಲ್ ಸುಮ್ ಆಟಾಡ್ತ ಸದ ನೋಡುು ಆಟಾಡ್ಸಾಗ ಆನಂದ ಸಾರ್ ಏನ್
ಮತ್ತೆ ಅದಕ್ಕಿನ್ನು ಎಂಟ ಸಾವಿರ ಹಾಕಿದ್ರ ನಮದೇ ಫೀಸ್ ಓದ್ದ ಕಳಿ
ಫೀಸೇ ಹೋಗಿ ಕ್ಲಿಯರ್ ಆಗಿಬಿಡ್ತೆ ಒಂದು ವರ್ಷದದು
ಹ್ಮ್
ನಪ್ಪ ಬಾಳ ಎಲ್ಲ ಭಾಳ ತಗಕತಾರಪ್ಪ ಅಮೌಂಟ್ ಡ್ಗೆ
ಹ್ಮ್ ಜಗ್ಗೆ ತೋತಾರ ನ
ಗತಂಗ ತರ ಎಳ್ ಬಾರ್ದ ನಾನು ಅದೇ ಕೇಳಿದೆ ಸರ್ ಈಗ ಸರ್ ಬುಕ್ ತರ್ಸಿರಲ್ರೀ ಅವೆಲ್ಲ ನಮ್ಮಂಗ ತರ್ಸ್ಬೇಕಕ್ ಕೇಳ್ರಿ ಅದ್ರಾಗ ಕ್ವಾಂಟಿಟಿ ಎಲ್ಲ ಜ ಬರೆದ
ಹ್ಮ್
ಎಲ್ಲಾ ಸೇಮ್ ಇದವಪ್ಪಾ ಅಂದ್ರೆ ಬರ್ತಾ ಬರ್ತಾ ವರ್ಸ ವರ್ಷ ಚೇಂಜ್ ಆಗ್ತಾವ ಹಂಗ ಅಂತಂದ್ರು ಹೌದೇನ ಸರ ಕೆ ಸಮ್ಮ ಅದು
ಹ್ಮ್
ಪಪ್ಪಾ ನನ್ಗೆ ಫೋನ್ ಬರಕತ್ತಾ ಮಾಡ್ತೀನಿ ತಗಿ
ಹಾ.
ಫೋನ್ ಬರಗೆ ಹತ್ತ ಮಾಡ್ತೀನಿ ತಗೋತೀರ ಅೆ
ಇವರಾರ್